ಹಲೋ ಹಲೋ ಹಲೋ ಆರಾಮೇನ್ಪ್ಪಾ ರಡಣ್ಣ. ಹಾ
ಅಪ್ಪಾ ನೀವು
ನೀವು ನಾವು ಆರಾಮ್ ಇವಿ ನೋಡೋಣ.
ಹ್ಮ್ ಹ್ಮ್ ಹ್ಮ್
ಏನ್ ಮಾಡಕತ್ತಿ ಊಟ ಮಾಡಿದ್ ಇಲ್ ನೋಡಪ್ಪ ಒಂದು ಸ್ವಲ್ಪ ಹ ಊಟ ಆಗಿದ್ದಷ್ಟೇ ಊಟ ಆಗಿದ್ದಷ್ಟೇ ಮಾಡ
ನಾ ನಿನ್ನ ಇದು
ಎಲ್ಲಿಗ ಹೊಂಟ ಗಾಡಿ ಮ್ಯಾಗಡ ಕಾಳಿ ಜಾಸ್ತಿ ಹಟ್ಟದೆ ಅದಕ್ಕೆ ಸೌಂಡ್ ಆ ತರತ್ತೆ ಮರಭೂ
ಹ್ಮ
ಹ್ಮ್ ಅಲ್ಲಿ ಬೆಂಗಳೂರು ಅಲ್ಲ ಹಾ
ಅ
ಗಾಡಿಗಳು ಗಾಡಿ ಸಿಗ್ತ ಅಂತೆಲ್ಲ ನೋಡ್ಬೇಕ ನೋಡ ಹೌದಣ ನೋಡ ಹೌ ಯಾವ ಎ ಸಿಗ್ತವೆ ಮೇಡ್ ಹ ಮಾರಕೆಟ್ಲ ಮ ಮಾರ್ಕೆಟ್ ಹೋಗ್ಬೇಕು
ಮತ್ತ
ಮಾರ್ಕೆಷ ಅದೇ ಕೃಷ್ಣರಾಜ ಮಾರುಕಟ್ಟೆ ಕೃಷ್ಣರಾಜ ಮಾರುಕಟ್ಟೆ
ಕೃಷ್ಣರಾಜ
ಮಾಡಸತಣ
ಹಾ
ನಮಗ ಒಂದು ಬ್ರಂಚ ಕಾರ್ಮತೆ ಇತ್ತೆ ಹಾ ಇವೆಲ್ಲ ನೋಡ್ಲಕ್ಕತವಿ ಹಾ ಹಾ
ಸಿಗಲಗದ ಒಂದ್ ಹಂಗೆ ಆಕಷ್ಟ ಕಾರ್ ಬೇಕಾಗಿತ್ತು
ಬ್ರೋಡ್ ಅ ಬ್ರೋಕ್ ಹ ಇಡ್ಬೇಕ ಯಾರಿಗಾನ ನಾವು
ಬ್ರೋಕದ ಗಿಡದ
ಿಡ್ರ ಎಲ್ಲೈಜ ಅಂತಾರ ಅವ್ರ ಕಂಡೀಷನ್ ಎ ಗಾಡಿ ತೋಸ್ತಾರ
ಹಂಗ ನನ
ಇಂದ್ರ ಏನ್ ಗತ ನಾವು ನೀವು ಅರ ಅಲ್ಲಿ ಯಾರಂದ ಸ್ವಲ್ಪರ್ಚತ ಇರ್ತಾರಿವ್ಮ
ಇದ ನಾವೇನು ಕಸರ್ಲಿಲ್ಲ
ಹೌದಾ ಹಾ ಮಡ ತಣ ಯಾರಣ ಕೇಳತ್ ನೋಡಮ ಯಾರಿಗನಾ
ಹ್ ಹಾ
ಹ್ಮ್ ನಮ್ ಹುಡುಗುರ್ ಆವ
ಹ ಹ
ಕಾರ್ ಸೆಕೆಂಡ್ ಹ್ಯಾಂಡ್ ಬೇಕಾ
ಸೆಕೆಂಡ್್ಯಾಂಡ ತಗೋಬೇಕ ಅಥ ಮಾಡೀನಿ ಲೆ ಅದಲ್ಲ.
ಹ ಅದು ಕೊಟ್ ಹ ಅವ್ ಸೆಕೆಂಡ್ ಹ್ಯಾಂಡ್ ಅದರ ಸ್ವಲ್ಪ ಸೌಸ್ತ ಬದಿರ್ತಿವ ಓಡಾಡಕ ಹ್ಮ್ ಹ್ಮ ಲೊ ಸುಲ್ಫ್ ಅಂತ ಓಪನ್ ಮಾಡೆನೀ ಹ್ಮ ಹ ಸುಮ್ಮ್ ನನ್ ಮಗಳಿಗೆ ಕಾಲೇಜಿಗೆ ಹೋಗಿ ಪಿಕಪ್ ಡ್ರಾಪ್ ಮಾಡ್ಕೊಂಬರಕ ನನ್ ಮಗಳ ಬಾಳ ದಿನದಿಂದ ಆಸೆಯಿಂದ ಕೇಳಾಕತಳ ಹ್ಮ್ಮ್
ಹಂಗಾಗಿ ನನಗೆ ಅದೇ ಕಾರ್ ಬೇಕಂತ ಕಾಯಕತಾಳ ತರ್ಸು ತರ್ಸೋ ಅಂ
ಅದು ಅ ಅಪ್ಪಾ ಅಪ್ಪ ಅ ತರ್ಸು ಹ್ಮ್ಮ್ ಹಾ ಏನೋ ಒಂಥರ ನನ್ನ ಮಗಳು ಖುಷಿಗೋಸ್ಕರ ಏನ್ ಬೇಕಾದ ಮಾಡಬೋದ್ ಅಂತ ಹೌದ ಹಾ ಇ ಮಕ್ಕಳು ಚಿಕನ್ ನಮಗೆ ಹೆಚ್ಚಂದ ಏನು ಇಲ್ಲಲ್ಲ ಹ್ಮ್ಮ ಹಾಂಗಾಗಿ ಇಡಿ ಬೆಂಗ್ಳೂರ್ರಾಗ್ ಒಂದ್ ಹತ್ ತಾನ ಆತವ ಇಲ್ಲ ಅವ ಕಾರ್ರಾಕ್
ನೋಡಮ್ ನೋಡೋಮ
ಯಾರು ಮಾಡಕ್ ಆಗಲ್ಲ ಜಾಸ್ತಿ ಹೊರಗಡೆ ತಗೊಂಡೋಗಲ್ಲ ಹಂಗಾಗಿ
ಹ್ಮ್
ಸಿಗುತ್
ಸ್ವಲ್ಪ ಬೆಂಗ್ಳೂರ್ ನಾವ ಬಂದರ ಹ್ಮ್
ಅದ ಕಾರ್ ತೊಗೊಬೆಕ್ ಅಂತಾನ ನನ್ನ ಮಗಳ ಬಾಳ ಆಸೆ ಪಟ್ಟಾಳ ಹ್ಮ್ಮ್ ಹ್ಮ್ಮ್ ಹಂಗಾಗಿ ಕೇಳ್ತೀನಿ ತೊಗೊ ಅಣ್ಣ ಆಕಡಿ ಈಕಡಿ ಹಾ ಮ ಕಡಿ ಕಡೆ ಇನ್ಫಾರ್ಮೇಶನ್ ಕೇಳ್ತನಿ ಸಿಕ್ತ ಅಂದ್ರ ತಗೊಂತೀನಿ.
ಎಷ್ಟ ಅದೋ ನಂದ ಅದಗೆ ಒಂದ್ ದಿನ ಫ್ರೀ ಮಾಡಕ
ಫ್ರೀ ಮಾಡ್ಕೊಂಡ್ ಯಾರ ಯಾರಿಗೆ ಹಚತಿ ನೋಡು ಹ್ಮ್
ಹೋಗಿ ಬಾ.
ಬೆಟ್ಟ ಹಾಕಿಸಿ ಆಯ್ತ ಆಯ್ತು.
ಹಾ.
ನನ್ ಮಗಳಿಗೆ ಪಿಂಕ್ ಕಲರ್ ಬೇಕಾಗ್ಯದಂತೆ ಕಾರ್ ಅದ ಅದೇ ಕಲ್ಲರೆ ಮಾಡಸ್ಬೇಕು. ಹಾ ಅ ಕಾರ್ ಸಿಕ್ಕ ಮೇಲೆ ಅದ ಕಾರ್ ಸಿಕ್ಕ ಮೇಲೆ ಅದೇ ಮತ್ತೆ
ಶೋರೂಮ್ ಕಸೀರ ಆಯ್ತ ಅದು, ಕಾರ್ ಸಿಕ್ಕ ಮೇಲೆ ಮತ್ತ್ ಪಿಂಕ್ . ಶುಭಕಾಲ
ಹಾ.
ಪೇಂಟ್ ಮಾಡ್ಸೋದ ಹೇಳಕ್ಕತ್ತೀ ಏನ್ ನೀನ್. ಹಾ ಪೇಂಟ್ ಹೂ ನಾನ ಎಲ್ಲಿ. ಪಿಂಕ್ ಕಲರ್ ಕಾರ್ ಬೇಕು ಅಕಿ ಪಿಂಕ್ ಕೇಳಕತ್ತಾಳ ಈಗ ಅದು ತಗೊಬೇಕು ನಾ ಫಸ್ಟ್ ಪರ್ಚೇಸ್ ಮಾಡ್ಬೇಕು. ಹಾಂ. ಮಾಡಿದ್ ಮೇಲೆ ಕಲ್ಸಕ್ಕೆ ಬರ್ತದೆ ಹ್ಮ ಹ್ಮ ಹೌದ ಇಲ್ಲ ಶೋರೂಮ್ಗೆ ಇಲ್ಲಾಂದ್ರೆ ಇಲ್ಲಿ ಎಲ್ಲನ ಎಲ್ಲೋ ಶೋರೂಮ್ ಬಿಟ್ರೆ ಅದ ಕಾರ್ ಚೆನ್ನಾಗ್ ಆತದ ಇಲ್ಲಿ ಎಲ್ಲ ಈಚೆಗಡೆ ಬಿಟ್ಟು ಅಂತಂದ್ರ ಸರಿ ಮಾಡಲ್ಲ. ಹ್ಮ ಆ ಕಾರು ಯಾವ್ ತರ ಹೂ ಹೂ. ಅಂದಾಜು ಹೌದ ದೌದು. ಹ್ಮ್ ನೋಡಬುದು ದೇವರು ಫುಲ್ ಪರ್ಫೆಕ್ಟ್ ಇಟ್ಟಂತ ದೇವರು ಬೇಕು .
ಯಾಕಂದ್ರ ನಮ್ ದುಷ್ಮನ್ಗಳು ಜಾಸ್ತಿ ಜನ ಅವರು ಇಲ್ಲಿ. ಹ್ಮ. ಹಂಗ ಯಾರನ ಇದು ಮಾಡಿದ್ರಂದ್ರೆ ಇದಾಯ್ತದ ಹಾ ಹೌದ ಹಾ. ನೋಡ ತಗೋಳಣ ಹಾ ಹಾ ಯಾರ್ ಆರ ಒಬ್ಬರ ಅಂಕಲ್ ಪರಿಚಯ ಅವ್ರ
ಆ ಹಾ
ಕೇಳತ್ನ ಅವರಿಗೆ ಬಾಡಿಗಾರ್ಡ್ಸ್ ಪರಿಚಯ ಆರ್ ಅವ್ರಿಗೆ ಹ್ಮ ಹ ಬ ಬರಿ ಚಲೋ ಆದ ಬಿಡ ಬಾಡಿ ಗಾರ್ಡ್ ಬೇಕ ನಮಗ ಹ್ಮ ಹ ಆತರ ಫುಲ್ ನನ್ ಏನಿಲ್ಲ ಕೆಲ್ಸ ಸ್ಕೂಲ್ ಹೋಗಿರ್ತಾಳ ಹ ಕರ್ಕೊಂಡ್ ಹೋಗದು ಕರ್ಕೊಂಡ್ ಬರದು ಹ್ಮ್ ಅಷ್ಟೇ ಆರಾಮ ಡ್ಯೂಟಿ ಅವ್ರ್ಗೆ ಹಾ ಹಾ ಅವ್ರ್ ನೂ ಊಟ ಅದು ಎಲ್ಲ ಇರ್ಥಂತಾದ ಅವ್ ಏನ್ ಟೆನ್ಶನ್ ಇಲ್ಲ ಅದು ಅವ್ರಗ ಸ ಒಂದು ಮನೇ ಎತ್ತ ಕೊಟ್ಟತನಿ ಅಷ್ಟೇ ನೋಡು ಅವರ ಕೆಲ್ಸ ಅವ್ರಿಗ್ ಇರಾಕ್ ವ್ಯವಸ್ಥೆ ಮಾಡ್ತಿ ಹಾ ಇರಾಕ ವ್ಯವಸ್ಥೆ ಮಾಡ್ತೀನಿ ಹ ಹ
ಹಂಗಾಗಿ ಇಲ್
ಇಲ್ಲಾದ್ರ ಸ್ವಲ್ಪ ಅವ್ರ ಕ್ಲೈಮೇಟ್ ಸ್ವಲ್ಪ ಬಿಸಲು ಇದ್ದಿರ್ತಾದ ಅವ್ರು ಅಲ್ಲಿ ಅಡ್ಜಸ್ಟ್ ಆಗ್ಬೇಕು ಅಲ್ಲಾ ವ್ಯವಸ್ಥೆ ಮಾಡದ್ ಮಾಡ್ತಿವಿ ಹಾ ಅವ್ರಸ್ ಫ್ಯಾಮ್ಲಿ ಇದ್ದಂಗೆ ಮಾಡಿಬಿಡು ಒಬ್ಬನೇ ಇದ್ದಂಗೆ ಯದಕ್ ಮಾಡ್ತಿ ಫ್ಯಾಮಿಲಿ ಇತ್ತಂತಂದ್ರ ಇರ್ಬೋದು ಹ್ಮ್
ಹಂಗೇನ್ ಇರಕ್ಕಲ್ಲ ಮತ್ತೆ ಇದು ಎಲ್ಲಾ
ಎಲ್ಲ ಮನೆಯಲ್ಲಿ ಸ್ವಲ್ ಬಾಡಿಗಾರ್ಡ ಆಗಿ ಇರಬೇಕಲ್ಲ ಇರಬೇಕಿದಿತ್ತಲ್ಲ ನಮ್ಮ ನನ್ನ ಫೇಸ್ ಗೆ ಇದು ಮಾಡಿದಂಗಾಯ್ತ ಹ್ಮ್ ಹ್ಮ್
ಹಂಗೇನಿಲ್ಲ ಅವ್ರಿಗೆ ಈಗ ಫ್ಯಾಮಿಲಿ ಇಟ್ಕೋಳದೇನಲ್ಲ ದೊಡ್ಡ ಮಾತಲ್ಲ
ಹ್ಮ್
ಅವ್ರ್ದು ಮತ್ತ ಫ್ಯಾಮಿಲಿ ಖರ್ಚು ಅವ ಗಲಾಟೆ ಮಾಡೋದು ಓದರಾಡೋದು ಚಿಕ್ಕ ಚಿಕ್ಕ ಮಕ್ಕಳು ಈಗ ಸ್ಲಮ ಇರರ ಜತಿ
ಇದು ಮಾಡಿದ್ರ ಅವರ ಮೈಂಡ್ ಸೆಟ್ ಯಾವ ತರ ಇದ್ದಿರ್ತಾದ ಹೇಳು ಹೂ ದೇವ್ರ ಕರ್ಕ ಮಂದಿ ನಮ್ಮ ಮಗಳ ಜತಿನ ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದ ಮಾಡಿದಂದ್ರ ಮೈಂಡ್ ಸೆಟ್ ಅವರ ಗತಿನೇ ಬೆಳಿತಾದ ಸಣ್ಣ ಹುಡುಗರು ಮಕ್ಕಳ ಗತಿನೆ ಹೂ ಆದ್ರ ಗೊ ಗೋಸಾಕ್ ನಾವ್ ಅಷ್ಟೇ ಬೇಡ ಅಂತನದ ಹ್ಮ್ ಹ್ಮ್ ಹೌದಿಲ್ಲ ಮೈಂಡ್ ಸೆಟ್ ಚೇಂಜ್ ಆಗ್ತದ ಹ ನಿಜ ನಿಜ ನೀನು ಹೇಳೋದು ನಿಜ ಅದ್ರಗೋಸ್ಕರ ನಾವು ಬೇಡ ಅಂತ ಅನ್ನೋದು ಮುಂದ ನನ್ ಮಕ್ಳಿಗನು ಬೇಕಣ್ಣ ನಿಮ್ ಸ್ಕೂಲ್ದಾಗ ಅಡ್ಮಿಷನ್. ಮಾಡಿಸ್ತೇನೆ ತೋರಪ್ಪ ನಾವೇನ್ ಮಾಡಿಸ್ತೇನೆ ನಕೂೂ ಇದ ಮಾತಂತಣಲ್ಲ ಹೌದಾ ಹಾ ನೋಡಣ ಗೊತ್ತಾಗತ್ತೆ ಹಾ ಹಾ ನಿ ನಿಮಗಲ್ಲ ಅಂದ್ರ ನೀ ಎಂತ್ ಎಂತ ಹೆಲ್ಪ್ ಮಾಡಿದೀ ನಮ್ಗ ಆತರ ಎಲ್ಲ ಅಂತ ಅನ್ನಕತ್ತಿದ ನೀನು ಅದ ಹಂಗಾಯ್ತು ಮಾಡಿಸ್ತೀನಿ ಅವ ಸ್ವಲ್ಪ ನೋಡ ನೋಡಿಬಿಟ್ಟು ಹೇಳಾ ಎಷ್ಟ ಎಷ್ಟ ಎಷ್ಟು ಬೇಗ ಆಗ್ತ ಅಷ್ಟು ಬೇಗ ನಾನ ಕಾರ್ಯ ಒಂದು ವ್ಯವಸ್ಥಾ ಮಾಡ್ತೇ ನೋಡ್ತೀನಿ ತಗಳನ ಕಡಿಮೆ ಮಾಡಕ್ ಸರಿ ಅನ್ಸಲ್ಲ ಅದು ನಾ ಕೇಳಿದ್ರೆ ಸರಿ ಅನ್ಸಲ್ಲ ಅದು ಹಂಗಾಗಿ ಹೌದಾ ಹ ಕೆ ಓಕೆಣ
ಹಂಗ ನಿಮೌನ
ಹ್ಮ್ ಹ್ಮ್
ಹ ನೋಡಿ ಯಾವ ಯಾರನ ಇದ್ ಬಂಸರ್ಗಳುಂಗ ಗೊತ್ತ ಬಾಡಿಗಡೆ ಯಾರೇನ ಇದ್ರು ನೋಡ ಬಾಡಿಗಡೆ ಇತ್ತು ಡ್ರೈವಿಂಗ್ ಹ್ಮ್
ಸರೆ
ಮೂವತ್ತೈರಲ್ಲಿ ನಾಲ್ವತ್ ಸ ಸಾವಿರ
ಹೌದಾ ಹ ಸರೆ ತೋಣ ನೋಡಿ ಅತೀನಿ ಹ್ಮ ಹ್ಮ ಸರಿ ಹ ಸರಿನಾ ಹಾ ಹಾ
ಡರೆಟ್ ಕಲ್ಣ